ಪಿಸೆ ಕಡ್ಕಬಿಡ್ತನ ಬ ಎಲ್ಲಾ ಮಾತಾಡಲಿ ಕೂಡ ಹ ಹೊಲಕ್ಕ ಹ
ಹಲೋ ನಿ
ಯ ತಮ ಲ ಕಾಗಕಮ ಲಗಣ ಹ್ಮ
ಹ ಜ
ಹ್ಮ ಮೂರ ತಾಸ ಮೇಲ್ ವಿಡಿಯೋ ಕಾಲ್ ಬರತದ್ ಎಸ ಬರ್ತಾವನು ನೀ ಎರಡ್ ಮೂರ್ ಸಾವಲ್ ಬತತ ಹುಡುಗರ್ ಬ ಸುಬಿಟ್ಟು ಹುರ್ಕ ಆಕತ್ ಒ ದಸ್ ಮಾಡ್ರ ಎರಡು ದಾರ ಮಾಡರ್ತಾವ ಸಲಿದ್ರ ಯಾವ ಲ ಮಾಡ್ತ ನ್ಸ್ರ ಆ ಕಡೆ ರಾಮಲಿಂದ ಹ ಬಾಗದುಲ ಕ ಹ್ಮ ಜ್ರ ಇಂದ ಜ್ವರ ಇರ್ತ ನಾವೆಂದ ಇ ಎದ ಹಕ್ಕಟೈಗ್ ಹ್ಮ್ ಕ ಗಡಿಗ ವಯಪ ಇಲ್ತಾ ನೋಡುದ ನಮ್ದು ಮಿಟ ಬಗತ ಬಂದಾಯ್ತಿ ಎರಡು ಸೆಕ್ ಹ ಎೆರಡು ಸೆಕ್
ಹ
ಹ್ಮ
ಹ ತಿನ ಪಸ ಕತ ಹ ಹ ಟೀಂ ಥಿ ಕಡ ಹ ಕೇಹೂ ಖ್ಯಾತ ಹ
ಹ
ಶ್ರೀ
ಷೂ
ಬಾನ ಹ ಆಂಧ್ಯ ನಿ ಮೋನಿಯಾ ಇಪ್ಪ ಇ ಕಾಲ ಇಪ್ಪತ್ತ ಆರುಪಾಯಿ ಚ ಹ
ಹಲೋ ಹಲೋ ಹಲೋ ಹ ಬಸ್ಯಾ ಏಸಾಗ್ಯಾವ್ ಆಕಿತ್ಯಷಧ ಪೂರ್ವಕ ಯನ್ನು ಮಾಡ ಬಡ್ಸ ಎತ್ ಜಿ ವೈತ್ ಜಿ ಎಂ ಕೀಮ್ ಡಾಕ್ಟರ್ ಸಸ ಎಲ್ ಲೋಗ ಮತ್ ಮತ್ತ ಗಂಟಿನ ಭಾರಗಳ ಅವ ರಾಜಕೀಯ ಮತ್ತು ಆರ್ಥಿಕ ಚಿಂತನೆಗಳನ್ನು ರೂಪಿಸಿಕೊಳ್ಳಪಟ್ಟವು ಎಸ ರಾಕೇಶ್ ಬುಧ ಅವ ಸಾವಿರದ ಒಂಬೈನೂರ ಹತ್ತಲ್ಲಿ ಪದ ಪೂರ್ಣಗೊಳಿಸ ಬಸ್ ಕೊಡ್ತಿನ ಬದರ ಬರ್ತಾವ ಸಿಂಗ ನಿಮ್ದಿದ್ದಾವಲ್ಲಾ ಹ್ಮ್ ಪೂದರ ಬಂದ್ಬಡ್ತಾವ್
ಹಾ ಹೇಳಣ್ಣ
ಇದ್ ಯಾರಣ
ಆ
ಯಾವ್ರಣ ನಿಮ್
ಹೇಳ್ ಬ್ರೋ ಹೇಳ ಬ್ರೋ, ಯಾವೂರು ಬ್ರೋ ಇದಾ ಬೂ ದ್ನೂರ
ಹಾ ಬೂದ್ನೂರಾ
ಹಾ ಹೌದೌದು
ಹಾ ಮತ್ತೆ ಮಳೆ ಅದು ಚೆನ್ನಾಗಿದೆ ನಿಮ್ ಕಡೆ ನಮ್ದು ಯಾತ್
ನಮ್ ಕಡೆ ಮಳೆ ಬರ್ತಾ ಇದೆ ಯಾಡ್ ದಿನ ಆಯ್ತು ನಿಮ್ ಕಡೆ.
ನಮ್ ಕಡೆ ಐತಿ ಹೊಲ್ದಲ್ಲಿ ಅದು ಏನ್ ಬಿತ್ತಿದ್ರ ಈಗ
ಹೌದಾ ಹ್ಮ್
ನೀವೇನ್ ಹಾಕಿದ್ರ ಹೊಲ್ದಲ್ಲಿ ಅಂದೆ ಹಾ ಆಗ ಬಂದು ಒಂದ್ ಅವರ್ ಒನ್ ಅವರ್ ಆಯ್ತು ಹಾ ಒನ್ ಅವರ್ ಆಯ್ತು ಬಂದೋಯ್ತು ಮಳೆ.
ಒನ್ ಅವರ್ ಆಯ್ತಾ ಬಂದೋಯ್ತಾ ಮತ್ತ ಮೋಡ ಸುತ್ತಾ ಇದೆ
ಹಾ ಹಾ ಐತ್ ಮೋಡ ಐತೆ ನಿಮ್ ನಿಮ್ ಕಡೆ ಹೊಲ್ದಲ್ಲಲ್ಲಿ ಏನ್ ಬಿತ್ತೀರೀ ಹಾ ಅತ್ತಿ ಅದು ಬಿತ್ತಿದ್ರಾ
ಕಡೆ ಬಿತ್ತಿದ್ದೀವೆ ನಿಮ್ ಕಡೆ ಬಿತ್ತೀರಾ
ಹಾ ಈಗ ಎಲ್ಲಾ ಎಡಿ ಬಿಡಿ ಎಲ್ಲಾ ಗೊಬ್ಬರ ಆಗಿದೆ ನಿಮ್ ಕಡೆ
ಹಾ ನಮ್ ಕಡೆನಾಗಿದೆ ನಿಮ್ ಕಡೆ ಆಗಿದೆಯಾ
ಹಾ ಬ್ರೋ ಮತ್ತೆ ಊಟ
ಆಗಿದೆಯಾ
ಮ ನಾಳೆ ಹೆಂಗಾದ್ರೆ ನೀರ್ಗಿರ ಆ ತೊಗ್ರಾಕಿವಿ ಅದಕ್ಕೆ ಸ್ವಲ್ಪ ಎಣ್ಣೆ ಅದು ಏನ್ ನೋಡಿ ಸೊಲ್ಯೂಷನ್ ಹೇಳಿ ಸ್ವಲ್ಪ
ಹಾ
ಇನ್ನ ಬರ್ಲಿ ಬರ್ಲಿ ಇನ್ನ ಲೇಟ್ ಆಗುತ್ತೆ ಅದಕ್ಕೆ ಎಣ್ಣೆಗೆ
ಹಾ ಆ
ಹ್ಮ ಹಾ ಗೊಬ್ಬ್ರ ಹಾಕ್ರಿ ಗೊಬ್ಬ್ರಾ ಗೊಬ್ಬ್ರಾ
ಗಬ್ರ ಅದ ಯೂರಿಯಾ ಜಾಸ್ತಿ ಆಕ್
ಹಾ ಯೂರಿಯಾ ಯೂರಿಯಾ ಆಕ್ತೀ ಯೂರಿಯಾ ಅಂದ್ರೆ ಹೈಟಾಗಿ ಬರುತ್ತೆ.
ಹಾ ಹಾ
ಈ ಕಡೆಯಲ್ಲಿ ಕರೆಂಟ್ ಇಲ್ವಾ ಏನ್ ಮಾಡ್ತಾ ಇದ ಬೆಳೆ ಬರ್ತಾ ಇಲ್ವಾ ಕರೆಂಟ್ ಗೆ ಬೋರ್ಲ್ಗೆ ನೀರ್ ಬೇಕ್ ಹಾ
ಹಾ ಅದ ಹಂಗಾದ್ರೆ ತೊಂದ್ರ ಇದೆ ನಿಮ್ ಕಡೆ ಸ್ವಲ್ಪ ಹಾ
ಹಾ ಚೆನ್ನಾಗಿದೆ ಚೆನ್ನಾಗಿದೆ ಹಾಗ
ಮತ್ತ ಏನ್ ಮಾಡಕುಂತಿರ್ ನೀವು ಹೊಲಕ್ ಎದಕ್ ಹೋಗಲ್ವಾ
ಹೌದಾ
ಹಾ
ಹಾ ಮತ್ತ
ಮತ್ತೇನು
ಇವತ್ತು ರಾತ್ರಿ ಮ ಬರುತ
ಹಾ ಹ ಬ ಬರ್ಲಿ
ಹ್ಮ್ ಬರುತ್ತೆ ಬೆಳೆಲ್ಲ ಹಾಳಾಗೋಗುತ್ತೆ
ಯಾಕಾಲಾದಿನ ಚೆನ್ನಾಗಿ ಬಾರತ ಮಳೆಗಡೆ ಬಂದ
ಜಾಸ್ತಿ ಮಳೆ ಬಂದ್ರೆ ಹಾಳಾಗಿ ಹೋಗುತ್ತೆ
ಹಾ
ಹಾ ಈಗೇ ಗಳಿ ಆಗ್ಬೇಕು ಹೊಲ್ಕ
ಹ ಹಾ ಇವತ್ತು ಒಂದೆ ಈ ಬಿಟ್ರೆ ಚಲ ನಾಳೆ ಬೆಳಿಗ್ಗೆ ಅಂದ ಆರ್ ಅಂಗ ವಡ ಚಲ
ಹಾ
ಹಾ ನೀವ್ ಏನ್ ನಾ ಯ ಒಂದಲ್ಲಿ ಏನ್ ಹತ್ತಿಕ್ಕಿರದು ತಗ್ರಿ
ಒಗರ ಇದೆ ಹತ್ತೆ ಇದೆ
ಹಾ ಎಷ್ಟ
ನಮ್ದ ಒ ಎರಡ್ ಮೂರ್ ಎಕರೆ ಐತೆ
ಹ್ಮ್ ಹ್ಮ್ ಹ್ಮ್ ಹ ಮತ್ತೆ
ಏ ಮಲ್ಲು ಎಕಡ ಒಂಟಿ ಮಾರ ಬರೇ ಬಾತ್ರೂಮ್ ಬಾತ್ರೂಮ್ ಅಂತ ಬಾತ್ರೂಮ್ಗೆ ಓದತಾ ಇದ್ರ
ಬಾತ್ೂಮ್ಗೆ ಬಾತ್ರೂಮ್ ಅಂಟಿದೀರಾ
ಹೌದೌದು ಮಲ್ಲೋ ಅವರು ಹೊಂಟಿದ್ದಾರೆ ಮಲ್ಲೋ ಅವ್ರು
ಹ್ಮ ನೀವ ಹೋದಲ್ವಾ
ಏ ನಾವು ಹ ಬಕ್ರೀ
ಹಾ ಹೌದಾ ಮತ್ತೆ ಏನ್ ಮಾಡಕ್ ಮಂತ್ತ್ರ ಏನು ಹೊರಗಡೆ ಇದ್ದಾರ ಈಗ
ಹಾ ಈ ಹೊರಗಡೆ ನೀ
ಹ್ಮ ಹಾ ಟಫಿನ್ ಚಜಿಿಕ ಮಾ ಒಮ್ಮಲಿಗ ನೀ ಟಫಿನ್
ಹಾ ಒಂಬತ್ ಗಂಟೆ
ಹಾ ಹಾ ನಿಮ್ವರಲ್ಲಿ ಮೊರ ಮೊ
ಹಾ ಚೆನ್ನಾಗಯ್ತು ನಿಮ್ಮಗ ನಿಮ್ ಕಡೆ ಹೆಂಗಾಯ್ತು
ನಮ್ ಕಡೆ ಒನ್ಸರಾಗೈತೆ
ಹಾ ನಿನ್ನೆ ಊಟ ಪಟ ಬೇಿಸಿನ ಮಾಡಿದ್ರ ಚೆನ್ನಾಗಿ್ ಮಾಡಿದ್ರ ಹೆಂಗ್ ಮಾಡಿದ್ರ
ಹಾ ಚೆನ್ನಾಗ ತಿನ್ ಕಡೆ
ಏ ಮರಿ
ಅಲೋ ಯಾರ ಅವ ಹತಾ ಇದ್ರಲ್ಲ
ಓ ನಮ ಮರೋನ ಅಂತ ಹೇಳಗಾರೆ
ಹ
ಹ ಮರನ್ ಅವ್ರು ಒಲ್ ಕಡೆ ಹೋಗ್ತಾ ಇದಾರಂತೆ ಮಳೆ ಬಂದಿದ್ದ ಏ ಬಂದಿಲ್ವಾ ಅಂತ ಚೆಕ್ ಮಾಡ್ಕೊಂಡಂಬರಾಕಂತಿದಾರಂತೆ
ಹಾ ನೀವು ನೋಡಿದ್ರ ಹಂಗಾದ್ರೆ ಈಗ
ಹಾ
ಹ್ಮ ಹ್ಮ ಆಬೇಡ ಮತ್ತೇನ್ ಮಾಡಾಕ್ಂತರ
ಹಾ
ಮತ್ತೇಏನ್ ಮಾಡಾಕಂತ್ರಿ ಅಂದ್ರೆ ಇಲ್ಲಿ ನಮ್ ನಾವ್ ನಮ್ ಮಚ್ಚಿದ ಒಂದ ಬರ್ತಡ ಇದೆ
ಹ ಹ ಹ ಹ ಹಾ
ಅವ್ನಿಗೆನ್ಯೆ ವಿಷು ಕೂಡ ಮಾಡಿದೆ ಅದಕ್ಕೆೇಕಿದೆ
ಹೌದಾ ಯಾವ್ದ ನಿಮ್ ಮಚೆ ಒಂದ ಎ ಕಡೆ ಹೋಯ್ತು ಒಂದ ಕಡೆಕ ಹ ಯಾರ ಅಶ್ಲಿ ಪೂಜೆ ಯಾರ
ಹಾ ಶಿವಲಿಂಗ ಪೂಜಾರಿ ಹೊಲ್ಕ್ ಹೋದ್ ನಾವ್ನು ಹಾ ಇಲ್ಲಿ ಭೀಮೋ ಅಂತ ಪುನ ಪ್ಲೇಯರ್ ಅದು
ಹಾ ಹಾ ಹಾ ಹಾ
ಬಂದಿದ್ದೇನೆ ಬರ್ತಾಡೆ ಆಯ್ತ ಅಂತ
ಹ ಹ ಹಾ ಹಾ
ಹಾ ಅದಕ್ಕೆ ನ್ಯಾಗಿ ವಿಶು ಮಾಡಿದೆ
ಹಾ ಏನ್ ಬರ್ತಾಳೆ ಜೋರಾ ಹ್ಮ್ ಇಪ್ಪಲ್ಲ ಕೇಕ್ ಕೇಕ್ ತಂದಿರಾ ಕೇಕ್ ತಂದಿಲ್ಲವಾ
ಸಂಜಿವ ಸಂಜಿಕೆ ಕಟ್ ಮಾಡ್ಬೇಕು
ಏ ಈಗ ಕಟ್ ಮಾಡಿ ಬಿಡ್ರೆ ಮಳೆ ಬರುತ್ತೆ ಮತ್ತೆ
ಹಾ ತು ನ ತ ನ
ವಾ್ ಹ್ಮ ಈಗ ಮಾಡಿದ್ರೆ ಯಾರ ಬೇಕೋ ಹುಡುಗರು ಬರ್ತಾ ಇದಾರೆ ಜನ ಬರ್ತಾ ನಿಮ್ ಹುಡುಗನ್ ಬರ್ತ್ಡೇ ಜೋರ್ ಆಗುತ್ತೆ
ಹಾ ಹಾ ಹೌದಾ ಹಾ ಇದು ಬರ್ತಾಡ ಹದ ಹ
ಹ
ಮತ್ತೇನ್ ಸಮಾಚಾರ
ಅಶ ಸಮಮ್ಮ ಹ
ಹಲೋ
ಅರ್ಷ ಚ ಮತು ರು ಹ
ಹ
ಅಲ್ಪ ದ ರುಲಲ
ಹಲೋ ಯ ಅ ಹ
ಹ್ಮ್
ನ್ ತೋಸ ಹ
ನಿಮ್ಮ ಪಸಿ ಸಲ ಸಕ ಹತ್ರದಂತೋ ತಗೊಂಡ ಆಾ ಕಳ ಗರ್ಭಿಣಿ ಆಗದು ಅ ಯ
ನಪಾಯ
ಅಲ್ಲೋ
ಹ
ಹ
ಹ್ಮ್
ಹಾ ಹೇಳ ಬೋ ಹಾ ಹೇಳಿ ಹೇಳಿ ಹಾ ಹಾ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಅಪ್ಪಾ ಸರಿ ಸರಿ ಸರಿ ಸರಿ
ಮತ್ತೇನ್ ಮಾಡಕ್
ಹಾ ಮಾಡಿ ಮಾಡಿ ಮಾಡಿ ಮಾಡಿ
ಹಾ